ಅಡತಿ
ಏನಿಲ್ಲ ಕುೂತ್ಕೊಂಡಿದ್ದೆ ನೀವೇನ್ ಮಾಡ್ತಿದ್ದೀರ
ಏನು ಮಾಡಾತಿಲ್ ನೋಡು ಊಟ
ಊಟ ಆಯ್ತು ನಿಮ್ದು
ನಮ್ದ ಆಯ್ತು
ಮತ್ತೆ ಏನ್ ಮಾಡ್ತಾದ್ದೀರಾ
ಏನಿಲ್ಲ ನಿನ್ಗೆ ಇದು ಶ್ರೀಕರ್ಣೆ ಮಾಡೋದ ಹೆಂಗಂತ ಗೊತ್ತಾ
ಹಾಂ ಗೊತ್ತು ಸ್ವಲ್ಪ ಹಕೊಡ್ತಯ ಹಾ ಯಾಕೆ ಸಿಕ್ಕನೆ ಮಾಡ್ತಿದ್ದೀರಾ
ಹ್ಮ್ ಶೀಕರ್ಣಿ ಮಾಡಕತ್ತಿದ್ವಿ ಅದಕ್ಕೆ
ಏನಿಲ್ಲ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಹೌದಾ ಏನೆಲ್ಲ ಮಾವಿನನ್ನು ತಗೊಂಡು ಕ್ಲೀನಾಗಿ ತೊಳಿಬೇಕು
ಹಾ
ತೊಳೆದು ಮೀಲಿನಾಗ ಕ್ಯೂಚಿ
ಅಂದ್ರೆ ಒಳಗಿರೋ ಗೊಟ್ಟ ಎಲ್ಲ
ಮಾಡ ಹ ಸಿಪ್ಪೆ ಬೇರೆ ಮಾಡ್ಬೇಕು ಳಗ ಗೊಟ್ಟ ಇರ್ತತಲ್ಲ ಅದನ್ನು ತಗದು ಅದ್ರೊಳಗಿರೋ ಹಣ್ಣ ಅಷ್ಟೇ ಬೇರ್ ಮಾಡಿ ನೀರೊಳಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಮತ್ತೆ ಹಾ ಸ್ವಲ್ಪ ನೀರು ಹಾಕ್ಬೇಕು
ಹಾ ನಿಂದು ಸ್ವಲ್ಪ ಧ್ವನಿ ಕೇಳಿಸ್ತಿಲ್ಲಾ ಸ್ವಲ್ಪ ಸ್ವಲ್ಪ ಆ ಸೇವಾ
ಹಾ ಹ
ಹಾ ಇವ ಕ ಹಾ ಕೇಳಿಸ್ತಿದೆ
ಹೌದಾ ಏನಿಲ್ಲ ಹಣ್ಣು ತಗೊಂಡು ಕ್ಲೀನ್ ಆಗಿ ತೊಳೋದು
ಹಾ
ಅದಕ್ಕೆ ಬೆಲ್ಲ ಹಾಕಿ ಅದನ್ನ ಕ್ಯೂಚಿ ಸಿಪ್ಪಿ ಗೊಟ್ಟ ಅದನ್ನ ಬೇರೆ ಮಾಡಬೇಕು.
ಹಾ.
ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಆ ಮತ್ತೆ ಯಾಲಕ್ಕಿ ಶುಂಠಿ ಅವು ಪುಡಿ ಮಾಡಿಕೊಂಡು ಅದಕ್ಹಾಕಿ ಮಿಕ್ಸ್ ಮಾಡಬೇಕು.
ಹೌದಾ ಚೆನ್ನಾಗಿರುತ್ತಲ್ವಾ ಹಂಗಿದ್ರೆ.
ಕಬೇಕು
ಓ ಬಾಳೆೆಣ್ಣು ಮಿಶ್ರಣ ಮಾಡ್ಕೋಬೋದ ಅದ್ರ ಜೊತೆಗೆ.
ತ್ತ
ಸ್ವಲ್ಪ ಹೊರಗ್ ಬರ್ತೀಯಾ ನೀನು.
ಹೌದಾ ತೌದು
ಹಾ.
ಹಾ ಇವಾಗ ಕೇಳಿಸ್ತಿದೀಯಾ.
ಹಾ ಕೇಳಿಸ್ತಿದೆ.
ಯಾಕಂದ್ರೆ ಇಲ್ಲಿ ತುಂಬ ಮಳೆ ಆಗಿ ಎಲ್ಲ ನೆಟ್ವರ್ಕ್ ಹೋಗಿದೆ.
ಹೌದಾ ಅದಕ್ಕೆ ಇರ್ಬೇಕ್ ಬಿಡು ಮತ್ತೆ.
ಹಾ.
ಹ್ಮ್.
ಮತ್ತೆ ಅದ್ರ ಜೊತೆ ಹೋಳಿಗೆ ಆದರೆ ಚೆನ್ನಾಗಾಗತ್ತೆ.
ಹ್ಮ್ ಅದೇ ಹೋಳ್ಗೆ ಇವತ್ ತರಕ್ ಹೋಗಿದ್ನ ಅಲ್ಲಿ ಜಾಸ್ತಿ ಗದ್ಲ ಆಗ್ತಿತ್ತು ಹೋಳ್ಗೆ ತರ ಕ ಅದ್ಕೆ ನಾನು ಮನೇಲೆೇ ಅದ್ನು ಮಾಡಿದ್ರಾಯ್ತಂತ ಬಂದೆ ಸುಮ್ನೆ.
ಹೌದಾ ಹೋಳ್ಗೆ ಮಾಡಕ್ ಬರಲ್ವಾ.
ಅದನ್ನು ನೀನೇ ಹೇಳ್ಕೊಡ್ಬೇಕು ಇವಾಗ ಅಲ್ಲಿ ಗದ್ಲ ಜಾಸ್ತಿ ಇತ್ತಲ್ವಾ ಅದಕ್ಕೆ ನಾನು ಆ ಇಲ್ಲೇ ನಿನ್ನ ಹತ್ರನೆೇ ಹೇಳಸ್ಕೊಂಡ್ರೆ ಆಯ್ತಂತ ಬಂದೆ.
ಹೌದಾ ಹ್ಞೂಂ ಅಷ್ಟೇ ಮಾಡೋದು ಅದ್ರ ಅದ್ರೊಳಗ ಏನಿಲ್ಲ.
ಹಾ ಹೆಂಗ್ ಮಾಡೋದದ್ನ.
ಯಾವ್ದು ಹೋಳ್ಗೆನಾ.
ಹಾ ನಿನ್ ಸ್ನೇಹಿತರು ನಿನ್ನ ಜಾಸ್ತಿ ಕಾಡಿಸ್ತಾರ ಅನ್ಸತ್ತಲ್ವಾ.
ಕಾಡಸ್ತಾರೆ.
ಹ್ಮ್ ನನ್ಗೆ ಇವಾಗ ಸ್ವಲ್ಪ ಹೋಳ್ಗೆ ಮಾಡೋದ ಹೇಳು.
ಬೇಳೆ, ಬೇಳೆ ಹಾಕಿ ನೀರ್ ಹಾಕಿ ಕುದ್ಯಾಕ್ ಇಡ್ಬೇಕು. ಒಲೆೆ ಮೇಲೆ ಅದೊಂದು ಸ್ವಲ್ಪ ಕುದ್ದಿಂದ ಮೇಲೆ ಅದಕ್ಕೆ ಬೆಲ್ಲ ಹಾಕ್ ನೀರ್ ಬಸದು ಬೇಳೆಗ್ ನೀರು ಹಾಕಿ ಕುದಸಿರ್ತವಲ್ಲ ನೀರು ಬಸದ್ದು ಅದಕ್ಕೆ ಬೆಲ್ಲ ಹಾಕ್ಬೇಕು.
ಹಾ.
ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತ ಆಮ್ಯೇಕೆ ಅದಕ್ಕೆ ಜೀರಿಗೆ ಪುಡಿ ಏಲಕ್ಕಿ ಅವನ್ನಲ್ಲ ಸಜಿ ಪುಡಿ ಮಾಡಿ
ಅದ್ನ ಇದು ರುಬ್ಬುಗಲ್ಲಲ್ಲಿ ತಿರುಗಬೇಕ ಅನ್ಸಲ್ವಾ
ಹಾ ಲಾಸ್ಟಿಗೆ ತಿರುಬೇಕು
ಹಾ.
ನುಣ್ಣಗೆ ಅದನ್ನ ತಿರುವಿ ಆಮೇಕೆ ಫಸ್ಟು ಹಿಟ್ಟು ನೆನೆ ನೆನ್ನಿಡ್ಬೇಕು ಚೆನ್ನಾಗಿ ಕಲಿಸಿ. ಹಾ ಮೈದಾ ಹಿಟ್ಟು. ಹ್ಮ್ ಅದನ್ನೇ ಮತ್ತೆ ಇದನ್ನ ಮಾಡಿರ್ತೇವೆ ರುಬ್ಬಿದುತ್ತು ಹೂನ್ಗಾ ಇರ್ತತಲ್ಲ ಅದರೊಳಗ ತುಂಬಿ ಒಲ್ಲಿ ಮೇಲೆ ಬೇಯಿಸ್ಬೇಕು ಎಣ್ಣಿ ಹೆಚ್ಚಿ.
ಹಾ.
ಹ್ಮ್.
ಮತ್ತೆ ಅದ್ರ ಜೊತೆ ನೀವು ಹಪ್ಳ ಶಂಡಿಗೆ ಅವೆಲ್ಲ ಕರೀತಿದ್ರಲ್ಲ ಅದು ಚೆನ್ನಾಗಿರ್ತ ಅದುದೆಲ್ಲಾ ನೀವು ಬೇಸಿಗೆಯಲ್ಲಿ ಮಾಡಿ ಇಟ್ಕೊತಿದ್ರ ಅನ್ಸತ್ತಲ್ವಾ
ಕೀಮ್ ಮಾಡಕೊಂಡಿತ್ತು ಮಳೆಗಾಲದಾಗ ಮಳೆ ಬರ್ತತ್ತಲ್ಲ ಎಲ್ಲಿ ಅದ ನ ಆಾರಾಯಕ
ಅದೇ ನಾವು ಇಲ್ಲಿ ಅಂಗಡಿಯಲ್ಲಿ ತಗೊ್ ಬಂದಿದ್ದೇನ್ ಬಿಡು ಹಪ್ಳ ಮಾರ್ಕ್ಕೆ
ಯಾಕೆ ಅದನ್ನು ಮಾಡಕ್ ಬರಲ್ಲ ನಿಮಗೆ
ಅದೆಲ್ಲಾ ನಾವು ಮಾಡಲ್ಲ ಅದಕ್ಕೆ ಅಂಗಡಿಯ ಎಲ್ಲಿ ತಗೊಂಡಂಬಂದೆ ಇವಾಗ ಇದನ್ ಮಾಡ್ತಿರೋದೇ ನಾವು ದೊಡ್ಡದು
ಹದಾ ನಿಮಗ ಏನು ಬರಲ್ಲ ಬಿಡು ಕಲಿಬೇಕು ಜೀವನನ್ದಾಗಿ ಏನ
ಅದು ಕಲಿಯೋದಂತ ಅಲ್ಲ ನಮ್ಗೆ ಸಮಯ ಸಿಗೋದಿಲ್ಲ ಮಾಡಕ್ಕೆ
ಹೌದು ಬಿಡು ಹೌದು ಬಿಡು ಹೌದು ವರ್ಕ್ ನಿಮ್ದ ಕೆಲಸದಾಗ ಬಾಳ ಹಳವ ಹಳವಾ ಡಿಸ್ಕೌಂಟ್ ಇರ್ತೀರಾ ನೀವು
ಹ್ಮ ಅದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಸಿಗಲ್ಲ ಮತ್ತೆ ಒ ಒಮ್ಮೊಮ್ಮೆ ಮಾಡಿರ್ತವಿ ಒಮ್ಮೊಮ್ಮೆ ಮಾಡಿ ಒಮ್ಮೊಮ್ಮೆ ಉಪ್ಪಿನಕಾಯಿ ಅದೆಲ್ಲ ಹಾಕಿಟ್ಟಿರ್ತಿವಿ
ಹೌದು ಉಪ್ಪಿನಕಾಯಿ ಅದೆಲ್ಲ ಚಲೋ ಮಾಡ್ಕೋಬೇಕು ಬೇಸ್ಗೆ ಒಳಗೆ ನೀವ್ ಮಳೆಗಾಲ ಹೋಗತಿ ಇನ್ನಾಕ ಚಲೋ ಆಕತಿ ನಿಮಗೆ
ಅದನ್ನು ಮಾಡಿರ್ತಿವಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತೆ ನೆಲ್ಲಕಾಯಿ ಮತ್ತೆ ಇನ್ನೊಂದು ಅಡ್ವೆ ನೆಲ್ಲಿಕಾಯಿ ಅದೆಲ್ಲಾ ಮಾಡಿರ್ತಿವಿ ಉಪ್ಪಿನಕಾಯಿ ಎಲ್ಲಾ ಮಾಡಿರ್ತೀವಿ ಇವು ಹಪ್ಳ ಎಲ್ಲ ಸ್ವಲ್ಪ ಮಾರಕ್ ತಗೊಂಡ್ ಬರ್ತೀವಿ ಕುರುಕುಲ್ ತಿಂಡಿನೂ ಜಾಸ್ತಿ ಇರುತ್ತಲ್ವಾ ಮನೆಯಲ್ಲಿ
ಉಪ್ಪಾಯಿ ಕಾಯ್ದು ಉಪ್ಪಿನಕಾಯಿ ಮಾಡ್ತಿದ್ರಲ್ಲಾ ನಮ್ಮಮಗೆ ಹಾಸ್ಲಗಿದ್ದೆ ಇಲ್ಲ ನಮಗೂ ಅದನ್ನ ತಂದುಕೊಡ್ತೀಯಾ ಚೆನ್ನಾಗಿರುತ್ತೆ
ಹಾ ತಂದ್ ಕೊಡ್ತೀನ್ ಬಿಡು ಅದ್ ನ ಮೊನ್ನೆನೇ ಹಾಕಿದ್ವಿ ನಾವು ಮೊನ್ನೆನೆಯೇ ನಮ್ ಹಿಲದಲ್ಲಿ ಆಗಿ ತಾ ಪಪ್ಪಾಯಕಾಯಿ ಅದ್ನ ಹರಿದ ಮೊನ್ನೇನೆ ಹಾಕಿದ್ವಿ ನೋಡು
ಹೌದಾ ಕಾಲೆಗೆತ ಆಯ್ತಾ
ಇರುತ್ತೆ ಬಿಡು ಅದನ್ನ ಮತ್ತೆ ಹಾಕ್ಬೋದು ಖಾಲಿ ಅದರುನು ಅಲ್ಲೇ ಇರ್ತಾವಲ್ಲ ಅಲ್ಲೇ ಹರಿದು ಅಲ್ಲೇ ಹಾಕ್ಬೋದು ಅದೇನ್ ವರ್ಷಕ್ಕೊಮ್ಮೆ ಬೆಳೆಯುತ್ತೆ ಅಂತ ಏನಿಲ್ಲ ಪಪ್ಪಾಯ ಯಾವಾಗಿದ್ನು ಬೆಳೆಯುತ್ತಲ್ವಾ
ಹೌದಾ ಬೆಳೆಯುತ್ತೆ ಬಿಡು ಆದ್ರೆ ನೀನು ಉಪ್ಪಿನಕಾಯಿ ತಂದು ಕೊಡ್ಬೇಕಲ್ಲ ನಮ್ಗೆ
ಹ ಕೊಡ್ತೀನ್ ಬಿಡು ಈ ಸಾರಿ ಈ ಸಾರಿ ಉಪ್ಪಿನಕಾಯಿ ಹಾಕ್ದಾಗ ಫಸ್ಟ್ ನಿನಗೆ ತಂದು ಕೊಡ್ತೀನಿ ಆಯ್ತಾ
ಹಾ ನೋಡೋಣ ಸುಳ್ಳ ಇಳ್ತಯ ಏನ
ನಾನು ನಿಜಾನೇ ಹೇಳದು ತಂದ್ಕೊಡ್ತೀನಿ ಪಕ್ಕ ತಂದ್ಕ ಕೊಡ್ತೀನಿ
ಹಾ ಹಾ ತಂದ್ ಕೊಡ ತಂದ ನಾನು ಕಾಯ್ತಿರ್ ನ್ಯವಾಗ ತಂದುಕ ಕೊಡ್ತ ಅಂತ
ಹಾ ತಂದ್ ಕೊಡ್ತೇನೆ ಬಿಡಿ ಮತ್ತೆ ಮತ್ತೆ ಅವತ್ ನಿಮ್ಮ ಅಮ್ಮ ಅವ್ರುಗೋಧಿ ಉಗ್ಗಿ ಮಾಡಿದ್ರಲ್ವಾ ಅದು ಮಾಡಕ್ ಬರುತ್ತಾನೆ
ನನಗೆ ಗೋಧಿ ಉಗಿಎಲ್ಲ ಮಾಡಕ್ ಬರಲ್ಲ ಅದು ಬಾಳ ಕೆಲಸ ಬಾಳ ಅದುರ್ದು
ಹ್ಮ್ ಅದ್ನ ನಮ್ ಕಡೆ ಮಾಡಲ್ಲ ಅದ್ನ
ಹೌದಾ ಮತ್ತೆ ಏನ್ ಮಾಡ್ತಾರೆ ನಿಮ್ ಕಡೆ ಜಾಮೂನು
ಹಾ ಜಾಮುನ್ ಹಾ ಆ ತರದ್ದಲ್ಲ ತಿಂತೀವಿ ಸ್ವೀಟ್ಸ್ ಅಲ್ಲಿ ಜಾಮೂನು ಪೇಡ ಅದೆಲ್ಲಾ ಸಿಗುತ್ತಲ್ವಾ ಅದ ಮತ್ತೆ ಪಾಯಸಾಲ ಮಾಡಿರ್ತಿವಿ ಮತ್ತೆ ಕಜ್ಜಾಯ ಮಾಡಿರ್ತವಿ ಲ್ಲ ಮಾಡಿರ್ವಿ ನ ಹೆಸರುಬೇಳೆ ಪಾಯಸ ಶಾವಗೆ ಪಾಯಸ
ಹಳಗಿನ ಮಾಡಕ್ ಬರಲ್ಲ ಪಾಯಸ ಮಾಡಕ್ ಬರತ್ತ
ಹ್ಮ್ ಹೋಳ್ಗೆದು ಜಾಸ್ತಿ ಇದಾಗತ್ತೆ
ಮತ್ತೆ ನಿಮ್ಮಮ್ಮಿಯವರು ನಿಮ್ಮ ಅಮ್ಮ ಅವರು ಬರೀ ಊಟ ಅಷ್ಟೇ ಮಾಡ್ತಳ ಅಡುಗಿ ಮಾಡಕ್ ಬರ ಲೈಕ್
ಏ ಇಲ್ಲ ಅಂಗೇನಿಲ್ಲ ನನ್ಗೆ ಬರುತ್ತೆ, ನಾನ್ ತೋರುಸ್ಕೊಂಡಿಲ್ಲ ಅಷ್ ತಿವಾಗ ನನ್ಗೆ ಅಡ್ಗೆ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ ಪದೇ ಪದೇ ನನ್ಗೆ ಅಡಗೆ ಮಾಡಂತ ಹೇಳ್ ತಾರೆ ಅದುಕೆ ನಾನು ಅಡ್ಗೆ ಆ ಅಂಗೇನಿಲ್ಲ ನನ್ಗೆ ಬರುತ್ತೆ ನಾನು ನಮ್ಮಮ್ಮ ಗೆ ಸ್ವಲ್ಪ ಜಾಸ್ತಿ ಕಷ್ಟ ಆದಾಗೆ ನಾನ್ ಸಹಾಯ ಮಾಡಿರ್ತೀನಿ ಹಂಗೇನಿಲ್ಲ.
ಹೌದಾ
ಆ ನಂಗೆ ರಜೆ ಸಿಕ್ಕಾಗ ನಾನ್ ಸಹಾಯ ಮಾಡಿರ್ತೀನಿ ರಜೆ ಇಲ್ದಾಗ ಹಾಗೆಲ್ಲ ಸಹಾಯ ಮಾಡಲ್
ಆದ್ರೂ ನೀನು ಬಾಳ ಮಾತಾಡ್ತ್ಯವ್ವ ನಂಗ್ ತಲಿ ನೋವ್ ಬರ್ತೈತಿ.
ಹೌದಾ
ಮತ್ತೆ ಏನು ಸಮಾಚಾರ ಮನೇಲೆಲ್ಲಾ ಆರಾಮಲ್ಲ?
ಮನೆ ಎಲ್ಲಾ ಆರಾಮದಾರ್ ನೋಡು.
ಆ ಮತ್ತೆ ಮನೆ
ಮತ್ತೆ ಓದದೆಲ್ಲಾ ಹೆಂಗ್ ನಡೀತಿದೆ ಎಲ್ರೂ ಆರಾಮಿದಾರೆ ಬಿಡು.
ಹ್ಮ್
ಓದೋದೆಲ್ಲಾ ಸರಾಗವಾಗಿ ನಡೀತಿದೆೇನಾ?
ಹ್ಮ್ ಓದ್ತಾ ಇದ್ದೀವಿ ಪರೀಕ್ಷೆ ಬಂತು ಎಕ್ಸಾಮು
ಹಾಂ ಪರೀಕ್ಷೆ ಎಲ್ಲಾ ಚೆನ್ನಾಗ್ ಬರೀರಿ ನೀವು.
ಪರೀಕ್ಷೆ ಬರುತ್ತೆ ನೀವ್ ಬರ್ಯಲ್ವಾ?
ನಾನು ಚೆನ್ನಾಗೆ ಬರೀತೆ. ಏ ಅಲ್ಲ ನಿನ್ಗೂ ಚೆನ್ನಾಗ್ ಬರಿ ಅಂತ ಹೇಳ್ದೆ. ನಮ್ದು ಇದೇ ಆಮ್ ಇದೇ ತಿಂಗ್ಳು ಕೊನೇಲಿದೆ.
ಹೌದಾ ಚೆನ್ನಾಗ್ ಬರೀರಿ ನೀವು.
ಹಾಂ ಚೆನ್ನಾಗ್ ಬರೀತೀನ್ ಬಿಡು.
ನೋಡು ಚೆನ್ನಾಗ್ ಮಾಡ್ಲಿಲ್ಲ ಅಂದ್ರೆ ಏನಿಲ್ಲ ಮದುವೆ ಮಾಡ್ತಾರೆ ಕಳಿಸ್ತಾರೆ.
ಇಲ್ಲ ಅದುಕ್ಕೆ ಅಲ್ವಾ ಓದ್ತಿರೋದು ಅದೆಲ್ಲಾ ಮಾಡ್ಬಾರ್ದಂತ ಒಂದೊಳ್ಳೆ ಕೆಲ್ಸ ಸಿಗ್ಬೇಕಂತ ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ ಪ್ರಯತ್ನ ಮಾಡ್ತಿದ್ದೀನಿ.
ಕಷ್ಟ ಪಟ್ ಓದ್ಬೇಕ್
ಅದೇ ಹ್ಮ್ ಅದೇ ನಿಮ್ ನೀ ಹೇಳ್ದಂಗೆ ಮನ್ಸಿದ್ರೆ ಮಾರ್ಗ ಅಂತೆ ಹಂಗೆ ಓದ್ಬೇಕ್ ಬಿಡು ಹಂಗೆ ಓದ್ತಿದೀನಿ ಅಂದ್ರು ಸ್ವಲ್ಪ ಕಷ್ಟ ಷ್ಟ ಪಡ್ತಿದ್ದೀನಿ ಅಂದ್ರೆ ನಿದ್ದೆ ಸ್ವಲ್
ಹ್ಮ್ ಹ್ಮ್ ಆದ್ರೂ ನಿದ್ದೇನು ಬಿಡ್ಬೇಡ ಊಟ ಬಿಡ್ಬೇಡ ಎಲ್ಲಾ ಮಾಡು ಬಿಡಲ್ಲ ನನಗೆ ಗೊತ್ತೈತಿ ಆದರೂ ಹೇಳಿದೆ ಒಂದು ಮಾತು ಇರಂಗಿರ್ಲಿ ಎಂದು.
ಇಲ್ಲ ಇಲ್ಲ ಅವೆಲ್ಲ ಕರೆಕ್ಟಾಗ್ ಮಾಡಿದ್ರೆ ಅಲ್ವಾ ತಲೆಯಲ್ಲಿ ನೆನ್ಪುಳಿಯೋದು ಇವಾಗ ಒನ್ ದೆಲ್ಲಾ ಅರ್ಧಂಬರ್ಧ ಮಾಡಿದ್ರ ಮತ್ತೆ ಆರೋಗ್ ಯ ಕೆಡುತ್ತೆ ಮತ್ತೆ ಓದಕ್ಕಾಗಲ್ಲ. ಹ್ಮ್
ಹ್ಮ್ ಆರೋಗ್ಯ ಕೆಡುತ್ತೆ ಊಟ ಗೀಟ ಬಿಟ್ರೆ ನಿದ್ದೆ ಬಿಟ್ರೆ
ಹ್ಮ್ ಅದಕ್ಕೆ ಮತ್ತೆ ಓದೋ ಕಡೆ ಆಸಕ್ತಿ ಕಮ್ಮಿ ಆಗತ್ತೆ
ಮತ್ತ
ಅದುಕ್ಕೆ ಎಲ್ಲಾ ಎಲ್ಲಾ ಕಡೆನು ಇರ್ಬೇಕಲ್ವಾ ಊಟನೂ ಮಾಡ್ ಬೇಕು, ನಿದ್ದೇನು ಮಾಡ್ಬೇಕು, ಓದಿ ಓದ್ಬೇಕ್ ಕು ಈ ಕಡೆ ಕೆಲ್ಸಾನು ಮಾಡ್ತಿರ್ಬೇಕು.
ಎಲ್ಲಾ ಬೇಕು ಜೀವನಕ್ಕೆ.
ಹ್ಮ್ ಅದೇ ಅಲ್ವಾ ಜೀವ್ನ ಅಂದ್ರೆ ಮತ್ತೆ ಎಲ್ಲಾನು ಕಷ್ಟಾನೂ ಇರ್ಬೇಕು ಸುಖನೂ ಇರ್ಬೇಕು ಒಂದೇ ಇದ್ರೆ ಆಗಲ್ಲ ಅಲ್ಲ.
ಅದುಕ್ಕೆೇ ಕಾಯಕವೇ ಕೈಲಾಸ ಅನ್ನದು.
ಹ್ಮ್ ನೀವು ಎಲ್ಲಾ ಆರಾಮಾಗಿದ್ದೀರಾ ಅನ್ಸುತ್ತೆ ಬಿಡು.
ಹಾ ನಾವು ಎಲ್ಲಾ ಆರಾಮದವಿ ಏನೈತಿ ಜೀ ಒಂದ
ಹ್ಮ್ ಅದೇ ಸರಿ ತಗೋಗಿದ್ರಿ ತಲೆನೋ್ತೈತಂತೆ ಅಲ್ಲ ಮಲ್ಕೊ
ಹಾ ಹಾ